ಹಲೋ ಹಾ ಹಲೋ
ಏನ್ ಮಾಡಕ್ಕತ್ತಿ ಅವ್ವ
ಏನ ಇಲ್ ನೋಡ್ವಾ ಕಓದ್ ಕೋದ್ ಕೂತಿದ್ದೆ
ಇಯರ್ಫೋನ್ ಹಾಕೊಂಡೆನಾ
ಹ್ಮ್ ಸಂಖ್ಯಾ ಸಾದನೆನ.
ಹ್ಮ್ ಏನ್ ಕೇದವ ತಗಿ.
ಏ ಜೋರಾಗೆ ಮಾತನಾಡುತ್ತಿಲೇನ.
ಜೋರಗ್ ಮಾತಡತಿ ಬಟ್ ಏನ್ ಕೇಳ ಫೋನ್ ಎಲ್ಲೋ ದೂರ ಹೋಗೋದಿರೋಗತ್ತೆ
ತಡಿ ಒಂದ್ ಸ್ವಲ್ಪ್ ಜಾಸ್ತಿ ಇಡ್ತೀನಿ ತಡಿ ಸೌಂಡು
ಹು ಇಡು
ಹ್ಮ ಅಂದ್ರೂ ಒಟ್ಟ ಕೇಳಿಸ್ತಾದ ಕಾಣ್ತದ ಈಗ.
ಹ್ಞೂ ಇಗ್ ಬೆಟ್ರು.
ಹ್ಮ್
ಏನ್
ಕರೆಂಟ್ ಒಂದ್ ಇಲ್ವಾ ಲ ಬಿಜಾಪುರಾಗ್ ಈಗ ಯವ್ವ ಮುಂಜಾ ನೆ ಹೋಗ್ಯಾವ ಒಮ್ಮೆ ಐದಕ್ ಬರ್ತಾವ ಸಂಜಿಕ.
ಹೌದಾ ಡೇಲಿ.
ಡೇಲಿ ಇಲ್ಲ ಇವತ್ತು ಕರೆಂಟ್ ತಗದಾರ್ ಇವತ್ತು.
ಎಲ್ಲಾ ರ್ ಅರಾಮ್ ಅದ್ಲ.
ಹ್ಮ್
ಏ ಯಪ್ಪಾ ಫೋನ್ ಚಾರ್ಜ ಇಡು.
ಓಂ ನಮ್ಮ ಇನ್ವಾಟರೇಟ್ ಐತಲನಡಿತಿದೆ ಚಾರ್ಜರ್ ಆಟ.
ಓ ಹೌದಾ
ಹ್ಮ್
ಹ್ಞ ಹ್ಞೂ ಹ್ಞ ಹ್ಞ ಹ್ಞ
ಹ
ಹ್ಞೂ
ಹಾ ಮತ್ತೆ.
ಹಲೋ ಮತ್ತ ಏನ್ ಮಾಡತಿ ಏನ್ ಸೌಂಡು.
ಏನ್ ಏನ್ ಕುತೀನಿಲ್ ಅದು ಕೂಲರ್ ಹಚಕೊಂಡು.
ನೀ ಏನ್ ಮಾಡತಿ.
ಕುಕ್ಕುತ್ತಿದೆ ಓದ್ಕೋತ್ ಕುೂತಿದ್ದೇ ನೋಡ್ ನಾನ್
ಯಾವ್ದ್ ಐತೆ.
ಕಂಟ್ರೋಲ್ ಸಿಸ್ಟಮ್. ಹ್ಮ ಎಲ್ಲಾ ಓದಿಲ್ಲೆ ಓದ್ಬೇಕ.
ಹ್ಮ್ ಹ್ಮ್ ಏನ ಭಾಳ ಐತಿ. ಎಷ್ಟ್ ಮಾಡ್ಯುಲ್ ಅದ ನಿಮ್ಗ.
ಐದು ಎಲ್ಲಾ ಸಬ್ಜೆಕ್ಟು ಐದ್ ಮಡುಲ್ಲು. ಯಾವ್ದು ರೆಡೂಸ್ ಆಗಲ್ಲ
ಹೌದಾ ನಾವು ಕಂಟ್ರೋಲ್ ಮೇ ಬಿ ಮೂರನ್ ನಾಕು ಅಷ್ಟ ಇದ್ದು.
ಚಲೋ
ಹ್ಮ್ ನಮ್ಗೆ ಯಾವ್ದ್ ಐದಲ್ಲ ಇಲ್ಲಪ.
ಹ್ಮ್
ಮೂರು ಮೂರ ಇರ್ತಾವ ನಮಗ್ ಕರೆಕ್ಟ್ ಯಾವ್ದ್ರ ಜಾಸ್ತಿ ಇ ಅಂದ್ರೆ ನಾಲ್ಕ ಅಷ್ಟೇ
ಹ್ಮ್
ನಮ್ಮ ಮೂರು ಹ ಹೋಗೋರಾಗ ನಾವು
ಹ
ಮುದ್ದರಡು ಇಡ್
ಐದೈದು ಹೆಂಗೆ ಕವರ್ ಮಾಡ್ತಿರ್ಲಿ ನೀವು
ಹಾ ಅದೇ ಉಜ್ಜಿ ಇದು ಓಡಲ್ಲ ಇದು ಓಡುತೈತೆ
ಐದು ಆಬತಿ ಇನ್ನೀರ ಓದೆ ಲಾಸ್ಟ್ ಮಡೂಲ್ ಎಂತ
ಹ್ಮ
ವೇಟೇಶ್ ತುಂಬಾ ಮಾಡ್ಯೂಲ್ ವೈಸ್ ಕೊಟ್ಟಿರ್ತಾರ ಅದ
ಮೂಲೆ ಒಂದ್ ಮೊಡಲಿ ಇಪ್ಪತ್ ಮಾರ್ಕ್ಸ್ ಏನ್ ಮಾಡ್ತಿ ಎಲ್ಲಾಓದಬೇಕಕ್ ನೀ
ಹಲೋ
ಹಲೋ
ಹಲೋ
ಹಾ ಹಲೋ
ಎಲ್ಲ ಹೋಗ್ಲೇನೆ ನೀನು
ಏ ಇಲ್ಲೇ ಇರ್ತೀನಿ ಮಾತಾಡಾತೀನಿ ಒಂದು ಮ ಮಾಡ್ಯಲ್ ಇಪ್ಪತ್ತು ಮಾರ್ಕ್ಸ್ ಲೇ
ಹೇಳಿರ್ತಾರ ನ ಮೊದ್ಲ
ಹ್ಮ ಕ್ವಶನ್ ಪೇಪರ ಹಗಿರ್ತದ ಒಂದ ಮಾಡೆಲ್ ಐದು ಇಪ್ಪತ್ ಮಾರ್ಕ್ಸ್
ಓ ಹಂಗ ನಮಗ ಅದನ್ ಹೇಳಿರಂಗಿಲ್ಲವಾ
ಹ್ಮ್ ಮತ್ತತ್ ಹೆಂಗ ಇರ್ತಾವ ನಿಮ್ ಕ್ವಶ್ನ್ ಪೇಪರ್ ಹೆಂಗಿರ್ತದ
ಯಾವ್ ಮಾಡ್ಯಿವಲ್ ಎಷ್ಟ್ ಮಾರ್ಕ್ಸ್ ಅಂತ ಹೇಳಂಗಿಲ್ಲ ಎಲ್ಲಾ ಓದ್ಬೇಕಂತ ಹೇಳ್ತಾರೆ ಅಂದ್ರ ಲಾಸ್ಟ್ ಮಾಡ್ಯೂಲ್ಗ್ ಸ್ವಲ್ ವೇಟೇಜ್ ಜಾಸ್ತಿ ಇರ್ತೈತಿ
ಹ್ಮ್
ಅದ್ರಕ ಎರಡನೇದ ಒಂಚೂರು ಕಮ್ಮಿ ಹಂಗ ಅಂದ್ರೆ ಒಟ್ಟ ಅದು ಇದ್ರ ಮಾಡ್ಯೂಲ್ ಮೇಲ್ ಡಿಪೆಂಡ್
ಕ್ವಶನ್ ಪೇಪರ್ ಹೆಂಗಿರಿ ಅದು ಹೇಳ ಟೂ ಮಾರ್ಕ್ಸ್ ನ್ ಬರೀ
ಟೂ ಮಾರ್ಕ್ಸಿಂದ ಹಾ ಬರಿತೇವೆ ಇಪ್ಪತ್ತು ಮಾರ್ಕ್ಸ್
ಹ್ಮ್
ಆಮೇಲೆ ಏಯ್ಟಿ ಮಾರ್ಕ್ಸಿಂದ ಟೆನ್ ಮಾರ್ಕ್ಸಿನ ಕ್ವೆಶನ್ಸ್
ಟಯ್ಟಿ ಮಾರ್ಕ್ಸಂದು ಟೆನ್ ಮಾರ್ಕ್ಸಿನವೇ
ಹ್ಮ್
ಹ್ಮ್ಮ್ ನಮ್ದ್ ಹೆಂಗ ಇರ್ತದ ಗೊತ್ತು?
ಟೆನ್ ಫಿಫ್ಟೀನ್ ಒಟ್ಟಾ ಅವು ಹೆಂಗ್ ಹೆಂಗ್ ಬೇಕ ಹಂಗಾಂಗ
ಹಾ ನಾಮವು ಹೆಂಗಿರ್ತಾವ ಗೊತ್ತು?
ಹ್ಮ
ಐದು ಮಾಡ್ಯೂಲಾ... ಇಪ್ಪತ್ ಇಪ್ಪತ್ ಇಪ್ಪತ್ ಇಪ್ಪತ್ತು ಎವ್ರಿ ಮೋಡಿಲ್ ಇಪ್ಪತ್ ಇಪ್ಪತ್ ಇಪ್ಪತ್ತು ಮಾರ್ಕ್ಸ್ ನೂರ ಮಾರ್ಕ್ಸ್!
ಹ್ಮ್ ಹ್ಮ
ಒಂದ್ ಮಾಡೆಲ್ನಾಗಿಂದು ಸೆವೆನ್ ಮಾರ್ಕ್ಸ್ ಇಂದ್ ಒಂದ್ ಕ್ವಶ್ನ್ ಏಟ್ ಮಾರ್ಕ್ಸ ಇಂದ್ ಒಂದ್ ಕ್ವಶ್ನ್ ಟ್ವಾಲ್ ಮಾರ್ಕ್ಸಿಂದ ಒಂದ್ ಕ್ವಶ್ನ್.
ಹ್ಮ್
ಹಿಂಗ ಒಂದ್ ಸೆವೆನ್ ಒಂದ್ ಫೋರ್ ಒಂದ್ ಏಟ್ ಒಂದ್ ಸಿಕ್ಸ್ ಹಿಂಗ್ ಇಪ್ಪತ್ ಮಾರ್ಕ್ಸಿಂದ್ರಗ. ಒಂದ್ ಮಾಡಿಲ್ ಹಾಕಿ ರುಬ್ಬೀರ್ತಾರೆ ಅವರ್ ಎಂಟ್ ಮಾರ್ಕ್ಸ್ ಅಂದ್ರೆ ಕೇಳ್ತಾರ
ಹ್ಮ್...
ಹು...
ಹೆ ಹಂಗ್ ಹಂಗ್ ಇರಲ್ಲಪ್ಪಾ!
ಹ್ಮಞ
ಚೌಕ್ ಹಾತ್ ಮಕ್ ಸಿದಿ ಇರ್ತಾವ ಇಲ್ಲ ಹದ್ನೈದ ಮಾರ್ಕ್ಸ್ ಅಂದ್ರ ಹಿಂಗ ಡಿವೈಡ್ ಮಾಡ್ತಾರ ಡಿಪೆಂಡಟ್ಸ್
ಹ್ಮ್
ಹ್ಮ್ ಮತ್ತತ್ವ ನಮಗ್ ಇದನ್ ಹೇಳಿರಂಗಿಲ್ಲೇಪ್ಪಾ ಅವ್ರ ಮಾಡ್ಯೂಲ್ ವೇಟೇಜ್ ಅದ್ ದೊಡ್ ತ್ರಾಸಸ್ ನಮಗ್
ನಮ್ದು ಹಿರಲ್ವಾ ಈಗ ಒಂದ್ ಮಾಡೆಲ್ದಾಗ ಇಪ್ಪತರ್ಕ್ಸನ್ ಬರ್ತದಂದ್ರೆ ಇಂಪಾರ್ಟೆಂಟ್ ಅಟ್ ಓದದು ಇಂಪಾರ್ಟೆಂಟ್ ಇದಿದ ಅಂತ ಬರತ್ ಅವವು
ಹ್ಮ್ ಚಲೋ ಬಿಡಂಗ ಅಂದ್ರ
ಹ್ಮ್
ಹ ನಮ್ಗೆ ಇಂಪಾರ್ಟೆಂಟ ಏನ
ಹ್ಮ್
ನಾವು ಓದ ಹೋಗಿದ್ದ ಶಿವಯಮ್ಮ
ಹ್ಮ್
ಹರ್ತ್ತತ ನಮ್ಮ ಪೇಪರ್
ಹ್ಮ
ಮತ್ತ
ಹೇಳ್ಬೇಕು
ನಾ ಅಷ್ಟ ಏನೇನ ಆತು
ನಾ ಅಷ್ಟ ಪಲಾವ್ ಉಪ್ಪಿಟ್ಟೆ ಎರಡು ಮಾಡಿದ್ ನೋಣ ಮಮ್ಮಿ ಪಲಾವ್ ಬಾಕ್ಸಿಗೆ ಕಟ್ಟಿದ್ಲ ಗಗನಗ
ಹ್ಞ
ಹ್ಮ್
ಹ್ಞ ಡೇಲಿ ಸ್ಕೂಲ್ನ್
ಹ್ಮ
ಸ್ಕೂಲ್ದದಾನ ಇಲ್ಲಮ್ಮ್
ಹ್ಮ್
ಹ್ಞೂ ಹ್ಞೂ ಹ್ಞೂ ಹ್ಞೂ ನೀನು ಎಷ್ಟು ಎಷ್ಟು ಡಿಫ್ರೆನ್ಸ್ ಇಂಗಗೆ
ಐದು
ಎಷ್ಟತೆ
ಐದ ಐದು
ಹಾ ಇ
ಹ್ಮ್
ಹ್ಮ್ ಏನ್ ನಂದ ನಮ್ಮಕ್ಕಲ್ಲ ಅವ್ರ
ಹ್ಮ್ ನಿಮ್ ಅಕ್ಕ ತೆರಿಗ್ ಜಾಬ್ ಮಾಡ್ತಾಳ ನೀನ ಕಲಯ್ತೀ ನೋ
ಹ್ಞ ಅಷ್ಟು ಐ್ತ ನಮ್ಗೆ ಇಬ್ಬರುಗಳು ಏಜ್ ಡಿಫ್ರೆಂಟ್
ಈಗ ನಂದ ನಮ್ಮ ತಮ್ಮಂದ ಹಂಗೆ ಆಾಕದ ಇನ್ನೆರಡು ವರ್ಷದಾಗ ನನ್ನ ಜಾಬ್ ಮಾಡ್ತೀನಿ ನಮ್ಮ ತಮ್ಮ ಈ ಅವವಾಗಿನ ಪಿ ಯು ಇರ್ತಾನ
ಹ್ಮ್
ಹ್ಮ್
ನೀವು ಮುಗ್ದಿರ್ತೈತಿ
ಪೂನು ಮುಗ್ದಿರಂಗಿಲ್ಲ ಈಗ ನೈನ್ತ್ ಅದಾನವ
ಹೌದಾ
ಅವಂದ್ ನೈನ್ತ್ ಮುಗಿಯೋಟ್ರಿಗ ನಂದು ನೆಕ್ಸ್ಟ್ ಇಯರ್ ಮುಗೀತದ
ಹ್ಮ್
ಟೆಂತ್ ಮುಗಿಯೋ್ರಿ ನನ್ನ ಇಂಜಿಯರಿಂಗಗೆ ಮುಗಿತತದ
ಹ್ಮ್ ಹೌದು
ಹ್ಮ್
ಅಂದ್ರ ಈಗ ಏಟತ್ ಮುಗಷ ನೈನತಿಗಂದನ್ ಬಂಧನ ಅವ್ವ
ಈ ಸಲ ನೈನ್ತ್ ನೈನ್ತ್ ಮುಗಿಬೇಕಂದ್ರೆ ಮುಂದಿನ ವರ್ಷ ಎಬ್ ಮಾರ್ಚತನ ಮುಂದಿನ ವರ್ಷ ಮಾರ್ಚ್ ತನ ನಂದ ಮುಂದಿನ ವರ್ಷ ಮಾರ್ಚ್ ತನ ಇನ್ನೊಂದು ಇಯರ್ ಕಂಪ್ಲೀಟ್ಗಿರ್ತದೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಹ ನನಗ ನಮ್ಮ ಅಕ್ಕಾಗ ನಾಲ್ಕು ವರ್ಷ ಐದ ಅಲ್ಲ
ಹ್ಮ್
ಹಾ ಕರೆಕ್ಟ್ ಇಂಜಿನಿಯರಿಂಗ್ ಬನ್ನಿ ಜಾಬ್ ಆತದ
ಹ್ಮ್ ಇನ್ನೂ ನಾಲ್ಕ ವರ್ಷ ಹ್ಮ್
ಹ್ಮ್ ಮತ್ತೇವ
ಮತ್ತ ಹೇಳವ್ವ ಮೊನ್ನೆ ಶಾವಿ ಕೂಡ ಮೊನ್ನೇ ಶ್ಯಾವಿ ಕೂಡ ಮಾತಾಡಾತೀನಿ ಕೆಟ್ಟ ಬ್ಯಾಸರಾಗಕಂತಂತಲೆ
ಹ್ಮ್ ಯಾವಾಗ
ಆತದ ನನಗೂ ಅವತ್ತೆ ರಾತ್ರಿ ನಿನಗ್ ಹಚ್ಚಿಲ್ಲಲ ನನ್ಗೂ ಹಚ್ಚಿಲ್ಲ
ಹ್ಮ್
ಅವಾಗೆ
ಏನೊಂದ್ಲಕ್ಕಿ
ನೀ ಒ
ಅಂದ್ರ ಇಿ ಮಾದ ಪ್ರಕಾರರ ಟೈಮ್ ಹೋಗಿರುತ್ತೆ
ಹೌದು ಒಡ ಒಡ ಒದರ್ತಾಳ
ಕೆ ಏನೇನ ಏನಾರ ಹೇಳದತಿ
ಹ್ಮ್
ಹ ಈತ್ಲ ಹಾಕಿದೆ ಸಿ ಅಂದ ಇದ ಆತ್ ನೋಡ
ಯಾವುದಲೇ
ಈಗ ಮೊನ್ನೆ ಅದ ಆಕ್ಸಿಡೆಂಟ್ ಆಯ್ತಲ್ಲ
ಹಾ ಹೌದು
ಆಕಿ ದುಗ್ಸಿದ್ದ ಅವ ಏನ ಬಾಳ್ಲದ ನಂದ ದುಗ್ಸಾಳಕಿ
ಅಂದ್ರ
ಟಕಲು ಅದಾನ್ ಅವ ವಿಗ್ ಹಾಕೋತಿದ್ದ
ಕುಚುಪಿ ಅದಕ್ಕೆ ಯಾರೆ ಮಾಡ್ತಾರನ ಏನ ಯವ್ವ
ಹ ಹ ಹ ಏನ್ ಮೈಂಡ ವಾ ಈಗೀಗರ ಈಗ ಸಾಯಿಷಾಳಕಿ ಮತ್ತೆ ಏನ್ರ ಹೇಳ್ಬೇಕ
ಹೌದ ಮತ್ತ ಹೇಳಲ ಏನರ ಒಂದು
ಹಾ ಅಷ್ಟ
ನಂಗ್ ಮದ್ವೆ ಅಂದ್ರೆ ಅಂಜುಕಿ ಬರ ಆತ ನೋಡುವ
ಬರೀಲೇಪ್ಪ
ಬಾಳ ಅಂಜ ಅಂಜ ಅಂಜ ಅಂಜ ಸಾಯತಿನ ಏನ್ ಮದುವೆ ಆಗ ಬಿಡುವ ಅಸೈ
ಹ್ಮ ಅಲ್ಲ ನಾ ಎಷ್ಟ ಅಲ್ಲಿ ನಾವವುಲ್ಲಿ ದೊಡ್ಡವರು ಆಗತವಿ ಇನ್ನೇನ್ ಎರಡ್ ವರ್ಷ ನಮ್ ಇಂಜಿನಿಯರಿಂಗ್ ಮುಗೀತ್ ಹ್ಮ್
ಅವವಾಗಿನ ಕಾ ಹೆಂಗ ಹಾಕದೆ ಅರಿ ಗೊತ್ತು
ಹ್ಮ್ ಹ್ಮ ಆಮೇಲೆ ಇನ್ನೊಂದ ಎರಡು ವರ್ಷ ಜಾಬ್ ಮಾಡಿದ ಮೇ ಮಯಾಗಲ್ಲ ನಿಂತತ್ ಬಿಡ್ತಾ ಮವಿ ಹೌದಲ ಹಂಗ ಏ ಮತ್ತ
ಹೌದ ಮತ್ತ ಎಲ್ಲಾರು ಹೋದ ಎಲ್ಲ
ನಿಮ್ಮಲ್ಲಿ ಯಾವ ಏಜಿಗೆ ಮಾಡ್ತಾರ
ನಾವ್ ಮಿನ್ ಜಲ್ದಿನು ಮಾಡಲ್ಲ ಮಾಡಲ್ಲೆಯಿದ್ದರು ಮಾಡಲ್ಲ ಹಾಂಗ್.
ಅಂದ್ರ ನೀ ಇಂಜಿನಿಯರಿಂಗ್ ಮುಗಿಸಿ ಒಂದ ಎರಡು ಪೇಪರ್ ಬಿಟ್ರ.
ಹ ನಮ್ಮ ಕೆ ಮ್ಮೆ ಎಸ್ ಪಿಯು ಮಾಸ್ಟರ್. ಮಿಸ್ ಅದನ್ನು ಮಾಡಲತ್ತಿ ಅಂದ್ರ ಮತ್ತು ಮುಂದ ಹೊಕತ್ತ.
ಓಹೋಹೋಹೋ. ಮಾಸ್ಟರ್ ನೋಡು ಪ್ಲಾನ್ ಐತಿ ಇವತ್ತ.
ನಂದರ ಇಲ್ಲಿ ಪ್ಲಾನ್ ಇಲ್ಲವ ತಾಯಿ ಎಲೆಕ್ಟ್ರಾನಿಕ್ಸ್ ದಾಗ ಏನ್ ಮಕ್ಕಳ ಸಾಕದ ಏ ಕಲಿ.
ಮತ್ತ. ನನ್ನ ಕೇಳಿದ್ದೋರು ಎಲ್ಲರು ನಗತ್ತಾರ ನಾ ಯಾವಾಗಲೂ ಎಲೆಕ್ಟ್ರಾನಿಕ್ಸ್ ಮಾಸ್ಟರ್ಸ್ ಅಂದ ಕೊಡ್ಲೆ.
ಮೊನ್ನೆ ನಾನು ನಕ್ಕಿನ.
ಹ್ಮ ಹ್ಮ ಯವಾ ಯವಾ. ಆಯ್ತು ನೀ.
ಹ್ಮ್ ಆಯ್ತು.
ಹಾ.